ಹಲೋ
ಹೇಳಣ್ಣ
ಹಲೋ
ಹಲೋ
ಹಾ ಏನ್ ಮಾಡತ್ರಿ
ಏನಿಲ್ಲಪ್ಪಾ
ಹ್ಮ್ ನಾಷ್ಟ ಮಾಡ್ರಿ
ಮಾಡಿನಿ ನೀನು
ಹ್ಮ್ ಲಾಬಿ ಮಾಡಿರ್ಬೇಕಗ ಹೋಗಿ
ಹ್ಮ ನಾನು ಊರಿಗೆ ಹೋಗ್ಬೇಕತ್ತುಲ್ಲಿ ಖರ
ಹಾ
ಉರಿ ಹಓದಕ್ ಇತ್ತು ನಾನು ಒಂದ ಚಲೋ ಇರ್ತ
ಯಗ ಹೋಳಿ ಮಾಡಕ್ತಾರಂತೆ ಗೆ
ಹ್ಮ ಅಣ್ಣ ನಾ ಊಟನೇ ಮಾಡಿಲ್ಲ ಒಂದ್ ಎರಡು ವರ್ಷ ಆಯತು ಹೋಳ್ಗಿ
ಹ್ಮ
ನಮ್ ಮನ ಹೋದಂದ್ರು ಚಲೋನೇ ಆತಿ ಇಲ್ಲ ಇದ್ರೆಖರಾಬ್ ಊಟ ಹೋಗಲ್ಲ ಏನ್ ಹೋಗಲ್ಲ
ಹ
ಹಲೋ
ಅದುೋ
ಅವವಾಗ ಯಾಕಡೆ ಹೂ
ಅವಾಗ ಲೈಟ್ ಬಂತು ಅಲ್ಲಿ ಬಾಳೆ ಇತ್ತು ಒಳ ಹ ನಿಂತದ
ಹಾ
ಹ್ಮ್
ಮತ್ತ ಜೋರದಪ್ಪ ನಿಮ್ದೆ ಹಬ್ಬ ಎಲ್ಲಾ ಹಣ ತಮ್ಮನ್
ಏನ್ ಜೋರಿಲ್ಲಪ್ಪ
ಜೋರುದಾ
ಹ್ಮ್ ಹ್ಮ್ ಏನಲ್ಲ
ನೀ ಏನ್ ಮಾಡತಿ
ಸೌದ ಹೇಳಿಲ್ಲಾ ನಾಡ ಕಚೇರಿ ಕಾರ್ಯಾಲಯ ಒಬ್ಳಿ ನೋಡೋಣ ತಾಲೂಕ ಅಣ್ಣ ಇಲ್ಲ ಕಲಬುರ್ಗಿ ನೆಮ್ಮದಿ ಕೇಂದ್ರದಾಗಿ ದನ್ ನೆಮ್ಮದಿ ಕೇಂದ್ರ
ಹ್ಮ್
ಹ್ಮ್ ಅದ ನೀ ಕಾಸ್ಟ್ ಅಪ್ಡೇಟ್ ಮಾಡ್ಬೇಕು ಮಾಡ್ಸಿದಿ ಅದು ಕಾಸ್ಟ್ ಅಪ್ಡೇಟ್ ಮಾಡ್ಬೇಕು ನೀ ಮಾಡ್ಬೇಕು ಅದು ನೀನ್ ಸಿೀ ಬರ್ತರಬೋ
ಯಾವುದು ಕಾಸ್ಟ್
ಎಸ್ ಸಿ ಎಸ್ ಟಿ ಅವರಿಗೆ ಎ ಬಿ ಸಿ ಅಂತ ಹಿಂಗ ಮೂರ್ ಆಪ್ಷನ್ ಕೊಟ್ರ ಅದ್ರಾಗ ನಮ್ದು ಬಿ ಬರ್ತದ ಹೌ ಮಾದುರ್ ಇದ್ದರಂದ್ರ ಅವ್ರಗೆ ಏ ಬರ್ತದ ನಿಮಗ ನ್ ಹ ಸಿ ಬರ್ತರ್ಬೋದು
ಹ್ಮ್ ಹ್ಮ್
ಹ್ಮ್ ಅಡಟ್ ಮಾಡ್ಬೇಕ ನೋಡಿ ಏನ್ರಿ ಅಪ್ಲಿಕೇಶನ್ ಆಗ್ಬೇಕಂದ್ರ ಅದು ಬೇಕ ನೋ ಕಂಪಲ್ಸರಿ ಅದ ಅಪ್ಡೇಟ್ ಮಾಡದ್ರ ಅಪ್ಲಿಕೇಶನ್ ತೋತ ಇನ್ಕಮ್ ಕಾಸ್ಟ್ ಇಲ್ಲ ಅಂದ್ರ ತೋಮಲ್ಲ
ನೀ ಹಾಗಗ್ದಿ ಅಲ್ ಮಾಡಕ್ ಎಷ್ಟುತತದ
ಅದು ಮಾಡಕ್ ನಾಗೈ ದಿನ ಬೇಕಂತ
ಆ
ಅದ್ ಮಾಡ್ಲಕ್ಕಲ್ಲ ಅ ಅಪ್ಡೇಟ್ ಆಗ್ಲಕ್ ಅದ್ ಮಾಡ್ಲಕ್ಕಏನ ಒಂದ್ ಹತ್ ಮೆಟದ ಆತ
ಅದೇ ಇಲ್ಲ ಆನ್ಲೈನ್ದವರು ಮಾಡ್ತಾರಲ್ಲ
ಆನ್ಲೈನ್ಲ್ ಮಾಡಲ್ಲ ಅಂತ ನೆಮ್ಮದಿ ಕೇಂದ್ರಕ್ಕೆ ಹೋಗಬೇಕಂತ
ನೆಮ್ಮದಿಕ್ಕೆ ಎಂದಲಿ ಇರ್ತದಣ
ಮ ನರ್ಮದಿ ಕೇಂದ್ರಲ್ಲ ವರ್ತ ಯಾರಗತ್ತ
ನೆಮ್ಮೆದಿಿಕ ಂದರು ಅಂದ್ರೆ ಎಂತದೇನಪ್ಪಾ
ಎಮ್ಮದನ ಕೇಂದ್ರಂದ ಗ್ರಾಮನ್ನ
ಗ್ರಾಮ ಪಂಚಾಯತ್ಾ
ಗ್ರಾಮವನ್ನ ಚೊಪ
ಹ್ಮ್ ನೀ ಹಾಗಾಕ್್ದಿ ಪೊಲೀಸ್ದ
ಎಲ್ಲಾ ಹಾಕ್ಬೇಕು ಅದೇ ಹಾಕ ಸಲಕ್ಕೆ ಇದು ಮಾಡ್ಕೊಂಡ್ ಹೋಗ್ಬೇಕು ಅಂತ ಬಂತೀನಿ
ಮತ್ತ ಡೇಟೆ ಮುಗಿತದಲ್ಲಿತನ
ಹ್ಮ್ ದೋಡಣ ಆಪ್ಲಿಕೇಶನ್ ಅದು ಸಿಆರ್ ಡಿಆರ್ಲ್ಲ ಆಗ
ಓ ಅವ ಗರ್ಲ್ಸ್ ಹಗಿಲ್ಲಂತಪ್ಪಾ ಬಾಯ್ಸ್ ಹಗಿವ ಅಂತ
ಹ
ಹಲೋ
ಹ್ಮ ನೀ
ಹಾ ನಿನ್ ನೋಡ್ದ ನಾ ಒಬ್ಬೋ ನಮ್ದಬಿ ಇರ್ತದ ಏನ್ ಅಂತ ಅನ್ಕೊಂಡ. ಹೋಲಿ ಬಿಡ್ಪ ಅ ಕಡಿ ಸುಮ್ನೆಡೈರೆಕ್ಟ್ ಡಿಗ್ರಿ ಮುಗಿದ ಮೇಲೆ ಏನಿಲ್ಲ ಎಲ್ಲ ಮಾಡ್ಕೊಂಡು ಆಂತಲ್ಲ.
ಹಲೋ.
ಹ್ಮ ಚನ್ನಾಗಿ ಅವ ಏನ್ ಬರ್ತ ಗೊತ್ತಾಗಲ್ಲ ಹ್ಮ್
ಏನ್ ಮಾಡಕ್ ಆಗಲ್ಲ ನಾವು ಬಂದಂಗ ಹೋಗ್ಬೇಕಕ್ಂಗಗೆ ದಾರಿ ನೋಡ್ಕೊಂಡ ಹೋಗು
ಹ್ಮ್
ಹಾ ಹೆಂಗಾರ ಮಾಡಿ ಒನ್ ಮಂತ್ನಾಗ ನೈನ್ಟಿನ್ ತೌಸಂಡ್ ರುಪೀಸ್ ಜಮಾ ಮಾಡ್ಬೇಕು ಹ ಅಟ್ಟ ಇಪ್ಪತ್ ಸಾವಿರ ರೂಪಾಯಿ ಮಾಡ್ಬೇಕು ನೋಡ ಮುಗಲ್ ತಗ
ನೀ ಪಾರ್ ಎಲ್ರಿ ಕೆಲ್ಸಕ್ೋರಿ
ಹೋಗಿ
ಒಂದ್ ತಿಂಗಳ ಕೆಲ್ಸ ಮಾಡೋ್ರಿ
ಏನ್ ಕೆಲ್ಸ ಮಾಡ್ಬೇಕು
ಹ್ಮ ಎಕ್ಸಾಮವಾ. ಒಟಂಗ ಮೊಬೈಲ್ ತೋಬೇಕಪ್ಪಾನ ತೋಮ್ಮನ ಊರಿಗಿ ಹೋಗಲ ನಾ ಬಾಳ ಐರಣ ಮನಗ್ ಹೋದ ರು ಮೋಬಲ್ದೊಬಲ್ದನೆ ಹಲೋ, ಹಲೋ ಏ ಅಣ್ಣ ಎಲ್ಲಿಗಿ ಹೊತ್ತೋಪ.
ಇಲ್ಲಿ ಇಂದ್.
ಅಣ ಫೋನ್ ಯಂಗ ತೋಲೊ ಇದುನಮ್ ಗಿಡ ಏನಂತ ಗೊತ್ತು, ಬರೇ ಮಾಸ್ಟರ್ ಪ್ಲಾನ ಇರ್ತದ.
ಹ್ಮ್.
ನಂಗೆೇನು ಹೆಂಗಾರ ಮಾಡಿ ಇಪ್ಪ ಸ್ವಲ್ಪ ಜನ ಮಾಡಗಿಸಿ ಒಂದ ತಿಂಗಳ ತನಾ ಇಪ್ಪತ್ ಸಾವಿರ ಜಮ ಮಾಡಿ, ಇಲ್ಲ ಅವ ಜಸ್ಟ್ ಒಂದ್ ನನ್ಗನ್ ಫೋನ್ ಎನ್ ಜೆನ್, ಇ ಇಲ್ಲ ಹಂಗ ಹೆಂಗ ರೊಕ್ಕ ಜಮಾ ಮಾಡಗೇಸಿ ಫೋನ್ ತೊಗೊಬೆಕ್ ಅಂತ್ ನಂದಪ.
ಹ್ಮ್.
ಆ ಗಿಡುದನ್ ಅವ ಗಿಡುದನ್ ಗೊತ್ತು.
ಹ್ಮ.
ಇ ನೀನ್ ಸ್ಕಾಲರ್ಶಿಪ್ ಬರ್ತಾವಲ್ಲ ಸ್ಕಾಲರ್ಶಿಪ್ ಬಂದಾಗ ಅವು ನನ್ ಅಂದ್ರು ಈಗ ಐಫೋನ್ ಒಂದ್ ಹೊಸದ ಬಂದು ಅಂತ ಸ್ಕಾಲರ್ಶಿಪ್ ಬಂದಿದ್ ರೊಕ್ಕ. ನಂ ಕಡು ಇನ್ನ ಸ್ವಲ್ಪ ರೊಕ್ಕ ಆಗಿಸಿ ನಾ ಹೊಸ ಫೋನ್ ತೋತೀನಿ ನಿನ್ನ ಫೋನ್ ಹಾ ನಂದ್ ಐಫೋನ್ ನೀ ತೊಗೊ ಅಂತ.
ಹ್ಮ್ ಹ್ಮ್ ಹ್ಮ್ ತೇಲಿ ಬಾರಿ ಈದ್ಗಾ ಆದ.
ಹಲೋ,
ಯಾರು ಬೇಡ್ ಸುಡ್ದ ಅಂದ ಕಾಣಲ್ ನಿಮ
ಹಲೋ,
ಅದಕ್ಕ ನಾ ಹೇಳ್ದ ಸುಮ್ಮ ಹ್ಮ್ ಅಂದಿನಿ ಅದ್ರಲ್ಲ, ಒಟ್ಟ ರೊಕ್ಕ ಜಮಾಸಿ ಇಪ್ಪತ್ ಸಾವಿರ ರೂಪಾಯಿ ಮೊಬೈಲ್ ತೊತ್ತಿನಿ ಅಷ್ಟೇ ಇಲ್ಲ ಒಂದ್ ನ ಅಟ್ ಲೀಸ್ಟ್ ಆಗಿಲ್ಲ ಅಂದ ಎರಡು ಸಾವಿರಪದರೆ ತೋತಿನಿ ಬೇಡ ಬೇಡ ನಂಗ್ ಸಾಕ ಆಗ್ಯದ ಇದು ಮೊಬೈಲ್ ನ ಹೆಂಗಗೆಲ್ ಜಾಸ್ತಿ ದಿನ ನೋನ್ ಸುಮ್ನೆ ಬ್ಯಾಡಪ್ಪ ಅವ್ ನಮ್ಮ್ ಮನೆಗ ಕಿರಿ ಕಿರಿ ಕಡನ್ ಕೇಳ್ತಾರ ಸುಮ್ನೆ. ಹಲೋ,
ನನ್ನ ಪಾರ್ಟಿ.
ಎದರದು.
ಐಫೋನ್ದು.
ಸುಮ್ನೆ ಅದು ಐಫೋನ್ ಅವವಂದ ಸೆಕೆಂಡ್ ಹ್ಯಾಂಡ್ ಅದು ಐಫೋನ್.
ನೀ ನೀನ್ ಹೇಳಕ ನಾಚಿ ಇಲ್ಲ ನಂಗ ಕೇಳೋನಿಗಿ ಬೀ ನಾಚಿಗಿ ಇಲ್. ಹಾ ಹಾ.
ಹಲೋ
ಹೇಳಿಲ್ಲಾ ನೀ ಹೇಳಕಿ ಈ ಚೇಳ್ಕ ನೀ ಇಬರಿಗಿ ನಾಚಿಕೆ ಇಲ್ಲ.
ಏನು ಇಂಗೆ ಎ ಇಲ್ಲಿ ಸೂಪರ್ ಮಾರ್ಕೆಟ್ ಅಲ್ದ ಅಣ್ಣ.
ಹ ಎಲ್ಲೇದಾ.
ಎಲ್ಲದ ಹೇಳು.
ಹಲೋ,
ಹ್ಮ್.
ಮತ
ಮತ್ತೇನಿಲ್ಲಪ್ಪ
ಹಾ ಪರಿಖಾರೋಗೋಣ ಹೆಂಗರ ಮಾಡಿ ಮೊಬೈಲ್ ತೊಬೇಕಕ್ ನೋಡ್ಪ ಅನ್ನಿ
ಅ ನಿಮ್ಮಾಗ ಬಂದರು
ಇಲ್ಲಾ ನಿಗೆ ನಿ ನಿಮ್ಮವರು ಅವರುಪಾ
ಹ್ಮ್
ನಿಂಗೆ ಗೊತ್ತು ಮಾಡದಿತ್ತಂದು ಪಾಲ್ ಆರಣ
ಮಾಡಡಿಲ್ಲ
ಹ್ಮ್
ಜನ್ಮ ಜನ್ಮದಾ ಬಂದದಾಗ
ಹ್ಮ
ಹಾ
ಮತ್ತ ಅಣ್ಣ ನಂಗ ಟಾಸ್ಕ್ ಆಡ್ ಮಾಡಲ್ಲ ಬೇರೆ ಯ್ದ ಒಂದು ನದು ಸಾಕನಂಗ ಮಾಡದ್ರಾಗ
ಹಾಕನ್ ನಂಬಾರ ನಿಮ್ದ ನಂದು ನಂದ ಎರಡು ನಂಬರ ಹಕ ಇ ನಂಬರ ಆಕಿ
ಆ
ನಂದು ಹ್ಯಾಡ್ ನಂಬರ್ ಹಾಕೀನಿ ಎರಡು ನಂಬರ್ ಹಾಕೀನಿ ನಾನು
ಇವೆರಡುಹಾಕಿದಿ
ಇಲ್ಲ ಅದು ನಿಮ್ ಗೌರಮ್ಮಮುಂದ ಹಾಕಿಲ್ಲ
ಹ್ಮ್ ಅದನು ಹಾಗಾಕಂದು
ಹ್ಮ್ ಹ್ಮ್
ಮತ್ತ
ಮ ಹೇಳ್ಬೇಕಪ್ಪಾ ನಿಮ್ಗೆ
ಹ್ಮ್ ನಮ್ದೇ ಹೆಂನಿಮಲ್ಲಪ್ಪಾ ಹ ಸಾಕ ಕಣ್ಣನಗೆ ಅಣ್ಣ ಯಾವಾಗ ಬೆಂಗ್ಳೂರ್ ಹೋತನೋ ಯಪ್ಪ ನೀ ನ ಏನಾರು ಹುಡುಗ ಆಗಿರ್ಬೇಕಿತ್ತ ತೊಡಪ್ಪ ಅ ಕೇಳಂಗ ಇಲ್ಲ
ಹ್ಮ್
ನಿಮ್ಮ ಹಂಗೆಲ್ಲ ಇರ್ತಿದ್ದಿಲ್ಲಪ್ಪಾ
ಎಲ್ಲ ಹಂಗೆ ಅನಸ್ತ
ಏನಲ
ಇದ್ದಾಗ ಗೊತ್ತತ್ತು ನಮ್ಮ ಗಲ್ಲಕ್ ನಮಗೆನಗೆದಾ
ಹನು
ನಮಗ್ ಏನ್ಡ ನಮಗ್ ಏನ್ ಕಮ್ಮದಡ
ಏನ್ ಕಮ್ಮಾದ ನೀಂಗ ಏನ್ ಕಮ್ಮಿಲ್ಲಾ
ಎಲ್ಲ ಹೆಚ್ಚ
ಹ್ಮ್
ಹ್ಮ್
ವರ್ತಾ
ಮತ್ತೆ ಕಪ್ಪ ನಿಮಲೆ
ಜೋರ ಬಂದ್ರರಿ ಒತ್ತು ಹಬ್ಬಾ ಎಲ್ಲಾರೂ ದೋರ
ಹ್ಮ
ಎಪ್ಪ ಹ ಅಣ ನೀ ಒಂದ್ ಈ ಮೂವತ್ತು ಟಾಸ್ಕ್ ಮುಗಿತಂದ್ರ ನಿನ್ಗ್ ಎಷ್ಟ ಜರ ಅಮೌಂಟ್ ಬಂದವ ಹೇಳ ಟೋಟಲ್ ಲಷ್ಟ್ ಮಾಡಿದ್ದ ಗೋಳ
ಹ್ಮ್ ಕಲ್ದಾಗ ಇದ್ರಾಗ ಇದ್ರ ಬಗ್ಗೆ ಮಾತಾಡ್ಬಾರಡ್ದು
ಹ್ಮ್ ಆಯ್ತು ಒಳ್ಳಿದ ಅಷ್ಟೇ ನಾ ಹಚ್ಲಿ
ಅ
ನಿಂದ್ರಾ